ಹಲೋ ಹಲೊ ಕೇಳ್ದದ.
ಹಲೋ
ಹಾ ಈ ಕೇಳತ್ ಕೇಳಸ್ತ್ ಕೇಳತದ. ಹಲೋ ಹ್ಮ್ ಆರಾಮದಿ.
ನ ಆರಾಮ್ ತನ್ನಿ
ಹ್ಮ್ ಆರಾಮದಿ ಮತ್ತ?
ಏನಿಲ್ಪ ಏನ್ ಮಾಡಾತಿ ಏನ್ ಮಾಡಾತಿ?
ಸುಮ್ ಕೂತಿದ್ದೆ ನೀನು?
ಹಾ ನಾನು ಕೂತೀನ್ ನೋಡಪ್ಪ. ಹ್ಮ್ ನಾಷ್ಟ ಆಗೇತಿ ನಿಂದು?
ಹ್ಮ್ ಆಗೖತ್ತು.
ಹ್ಮ್ ಏನ್ ಮಾಡಿದರ?
ಹ್ಮ್ ಉಪ್ಪಿಟ್ಟ ಹ್ಮ್
ಹ್ಮ್ ಹ್ಮ್ ಒಮ್ದಾಯ ತೂ ಮಸಾಲೆ ದೋಶೆ ಮಾಡಿ ಬರತಪ್ಪ
ಚಲೋ ಮಾಡಿದ್ರಾ.
ಹ್ಮ್ ವೇಸ್ಟ್ ಮಾಡಿದ್ರ.
ಹ್ಮ್ ಆಯ್ತ್ ಚಟ್ನಿ ಸಾರು ಕೊಟ್ರೂ ಅಂದ್ರೆ ಚಟ್ನಿ ಸಾರಾ.
ಹ್ಮ್ ಅತ್ರಾ
ಹ್ಮ್ ಹ್ಮ್ ಪುಲ್ ನೀರಾ‌.
ಹ್ಮ್
ಏನ್ ಮಾಡದ್ ಹಂಗೆ ಹೊಡಿದ್ ಮತ್ಸನ್
ಹ್ಮ್ ಹ್ಮ್ ಹಂಗೆ ಓಡಿಯದ್
ಹ್ಮ್
ಹ್ಮ್ ಏನ್ ಮಾಡತಿ
ಕ್ಲಾ ಏನೂ ಇಲ್ಲ ಸುಮ್ ಕೂ ಈ ಕ್ಲಾಸ್ ಇಲ್ಲಂತಂದ್ರೆ. ಹಾಸ್ಲ್ ಹಾಸ್ಟಲ್ ಕ್ ಓಂಟೋಗ್
ಹ್ಮ್ ಯಾರದು ಯಾರದ್ ಕ್ಲಾಸ
ಜ್ಯೋತಿ ಮೇಡಮ್ ದೂ
ಹೌದಾ ಯಾವ್ದ್ ಹೊತಕ್
ಇದು ಅದ್ ಯಾವ್ದ್ ಗೊತ್ತಿಲ್ಲ ನನಗೂ ಹೋತ ಹೋತ ಸಿರಿಕಲ್ಚರ್ ಆತ ಸಿರಿಕಲ್ಚರ್
ರೆಷ್ ರೆ
ರೇಷ್ಮೆ ಹಾ ರೇಷ್ಮೆ ಸಾಕಾಣಿಕೆ ಮತ್ತ
ಏನಿಲ್ಲ ಪ್ಪಾ ನಿನ್ನೆ ಹೇಳಬೇಕ್ ನೋಡ್
ಹ ಪಿಟಿ ಸರ್ ಕಥೆ ಹೇಳತಿದ್ನಲ್ಲಾ.
ಹ್ಮ್
ಪಿ ಟಿ ಸರ್ ಕಥಿ ಹೇಳತ್ತನ್ ನೋಡ್ ಅಲ್ಲೇ ಆಯ್ತಾ ಅದು ನೀರ್ ಕುಡುದು ಕುಡುದು ಎಲ್ಲಾ ಆಯ್ತಾ. ಹ್ಮ್ ಸ್ವಲ್ಪ ಅಲ್ಲಿ ಪ್ರೀತಿ ಹೆಚ್ಚಾಯ್ತ ಅವ್ರದು ಪಿಟಿ ಸರ್ ದೂ ಪಿಟಿ ಸರ್ ದೂ ಪಿ ಟಿ ಮೇಡಮ್ ದು ಆಯ್ತಾ ಹಂಗೆ ನಡಿಲ್ಲ್ ಓ ಒಂದ್ ವಾರ ಇಡ್ತೀ ಹಂಗೂ ಇಡ್ತು ನೀ ನಂಬರ್ ಒಂದ್ ವಾರ ಸಿಕ್ಕಲ್ಲ ಅವನಿಗೆ ಹ್ಮ ಅದು ಪಜ್ಜೆ ಕೊಡಲ್ಲ ಅತಂದ್ಲೂ. ಪಾಕಿ ರಾಮ್ ಮೇಡಮ್ ರಾಮ್ ಮೇಡಮ್ ಕೊಡಲ್ಲ ಅಂದ್ರೂ ನೀನ್ ನಂಬರ ನನಗೆ ಗೊತ್ತಿಲ್ಲ ತಂದ್ಳೂ ರಾಮ್ ಮೇಡಮ್. ಇವಾಗ ಪಜ್ಜೆನ ಅಂತ ಪಜ್ಜನೂ ಕೊಡೋದಾಗದಲ್ಲೇ ಅಂತ ಹೇಳ್ ಪಿಟಿ ಸರ್ ಹೇಳದ ಪಿಟಿ ಸರ್ ಗೆ ಹೇಳದ ಒಂದ್ ವಾರ ಇಬ್ಬರ್ ಮಾತು ಬಿಟ್ರ ಪಕೊಂಡಪ್ಪಟ್ಟಿ ಸಿಟ್ಟೀಗೇರಿ ಮತ್ತೆ ಇದು ಪಿಟಿ ಸರ ಪಜ್ಜೆ ಯಾಕಂದ್ರೆ ಆ ರಾಮ್ ಮೇಡಮ್ ನಂಬರ್ ಕೊಟ್ಟಿದ ನನಗೆ ಇವ ಪ್ಲೇ ಪಜ್ಜೆ ಇವ ಪ್ರಣೀತಾಗ ಮಾತ್ ಬಿಟ್ಟ ಇಬ್ಬರು ಮಾತ್ ಬಿಟ್ರು ಒಂದ್ ವಾರ ಒಂದ್ ವಾರ ಹಟ್ಟೆ ಅವ್ ಹಾ ಹ್ಮ್ ಪಜ್ಜಾಗ ಅವನ್ ಒಂದ್ ನೋಡದ ಇಲಿಲ್ಲ ಯಾಕಂದ್ರೆ ಪುಲ್ ಟೆನ್ಷನ್ದಾಗ ಇದ್ದ ಎಲ್ಲಾ ಇದ್ದನಲ್ಲ. ನಂಬರ್ ಹೆಂಗ ಮಾಡಿ ತಗೋನವ.
ಹಾ ಹಾ
ತಗದ್ ಗಿಸಿಂದ ಅವ್ನಿಗೆ ಕೊಟ್ಟಾನ ಆಕಿ ಹಚ್ಚ ಅವ ಹಚ್ಚಾನ.
ಹಾ
ಫಸ್ಟ್ ಈ ಸ್ಟಾರ್ಟಿಂಗ್ ಒಂದ್ ವಾರ ಅದದು ಒಂದ್ ವಾರ ಆದ್ಮೇಲೆ ಏನ್ ಮಾತಾಡ್ಬೇಕು ಅದು ಗೊತ್ತಿಲ್ಲ ಡೈರೆಕ್ಟ್ ಟ್ ಟ್ಯಾಂಕ್ಸ್ ಟ್ಯಾಂಕ್ಸ್ ರೀ ನೀರ್ ಕೊಟ್ಟಿದ್ದಕ್ ರೀ ಅಂತದನ್ನ ಪಿ ಟಿ ಸರ್.
ಪಿ ಟಿ ಸರ್ ಅಂದನ.
ಹ್ಮ್ ಥ್ಯಾಂಕ್ಸ್ ರಿ ನೀರ್ ಕೊಟ್ಟಿದಕ್ಕ ಅಲ್ಲಿ ಬಾಳ ಧನಿ ಹೋಗಿತ್ತು ನಮಗ. ಥ್ಯಾಂಕ್ಸ್ ರಿ ಅಂಗ ಇಂಗ ಚಲೋ ಆಗ್ಯದ.
ಕೊಟ್ಟಿದ್ರರು ಅವ್ರು ಕೊಟ್ಟಿದ್ರು ಪ್ರೀತಿ ಮೇಡಮ್.
ಪಿಟಿ ಮೇಡಮ್ ಕೊಟ್ಟ್ರು ಪಿಟಿ ಮೇಡಮ ಪಿಟಿ ಸರಗೆ ಕೊಟ್ಟಿದರು ರಾವ್ ಮೇಡಮ ರಾವ್ ಸರ್ ಗೆ ಕೊಟ್ಟಿದ್ರು.
ಹಾ ಹಾ ಹಾ ಹಾ.
ಹಿಂಗದು ಹ್ಮ್ ಆಮೇಲೆ ಏನ ಒಂದ್ ವಾರ ಹಂಗೆ ನಡೆದಿದ ಮತ್ ವಾಪಸ್ ಅಂಗೆ ಸುಮ್ ಅಂದ್ರೆ ಒಂದ್ ವಾರ ಮಾತಾಡಿಲ್ ಒಂದ್ ವಾರ ಸುಮ್ಅಟ್ಟೆ. ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ರೀ ಪಿಟಿ ಮೇಡಮ್ಮಾ ಅಂತ ಅಂದನ ಬಿಟ್ಟು ಬಿಟ್ಟ. ಆಕಿನ ಏನು ಅಂದಿಲ್ಲ ಮತ್ತ ಫಸ್ಟ್ ಸ್ಟಾರ್ಟಿಂಗ್ಗೆ ಸ್ಟಾರ್ಟ ಮಾತಾಡಿದ್ರ ಏನ್ ತಿಳ್ಕೊಳದ ಅವರು ಇಬ್ರು. ಅದಕ್ಕ ಒಂದ್ ವಾರ ಮತ್ ಇನ್ನೊಂದ್ ವಾರ ಬಿಟ್ಟು ಮತ್ ಚಲ ಆಗ್ಯದ. ನೋಟ್ಸ ಗೇಟ್ಸ ಹಾಕ್ಸೋಳದು ತಗ ಇವ ಹಾಕೋದು.
ಹಾ
ಹ್ಮ್ ಅದು ಚಲೋ ಆಗ್ಯದ.
ಹ್ಮ
ನೋಟ್ಸ್ ಗಿಟ್ಸ್ ಹಾಕೋದು ಚಲಾಗ್ಯದ ಹಂಗೆ ಸಾಕಾಸಿಗೆ ಎಂತ. ಕೇಳ್ಯನ ಅದು ಅಕಿಗೆ ಐ ಲವ್ ಯು ಅಂದಬಿಟ್ಟನ.
ಹೇ ಹೌದಾ ಹ ಅಂದ್ರೆ ನಾನ ನಿನ್ನ ಪ್ರೀತಿಸುತ್ತೇನೆ.
ತನೇ ಅಂತ ಅಂದ್ಬಿಟ್ಟನ.
ಹ
ಅಣ್ಣ ಆಯ್ತು. ಹ
ಒಮ್ಮೆದ ಒಮ್ಮೆದಾಗ ಇತ್ತಿನ ಅದು.
ಹಾ ಉಮ್ಮೇಶ್ ಚಾಲುವು.
ಏ ಅಂಗೆಂದದು.
ಹ ಅಂಗೆ ಚಲೋ ಆತದ ಅದ ಸ್ವಲ್ಪಾ ಅಂಗ. ಅಲ್ಲೇ ಇದು ಅ ಇಬ್ರುದು ಇಬ್ರುದು ಇಲ್ಲ ಇಲ್ಲ ಇಬ್ರದು ಲೆವೆಲ ಸೇಮ್ ಅದ.
ಹೌದೌದು ಅಂದ್ರೆ ಇದೆಲ್ಲ ಒಂದ
ಕೃಷ್ಣ ರಾಧ ಕೃಷ್ಣನ್ ಹೆಂಗ ಪಟಕ್ಕನಲ್ಲಿ ಜಾಯನ್ ಆಯತುರು ಇವ್ರದು ಜಾಯ್ನ್ ಆಯತು.
ಹೌದೌದು
ಎಲ್ಲಾರ್ದು ಇನ್ಸ್ಟೆಂಟ್ ಇಲೆಲ್ಲಾ ಇನ್ಸ್ಟೆಂಟ್ ಅವ ಲವ್ ಸ್ಟೋರಿಗಳು. ಬರಿ ನೋಡಿದ ತಕ್ಷಣ ಚಾಲು. ಆಮೇಲೆ ಏನಾಯ್ತು ಆಮೇಲೆ ಒಂದ್ ವಾರ ಹೋಯ್ತು ಅದು ಆಯ್ತು.
ನಮ್ಮಡ ಜಲ್ದಿ ಚಲೋನಾಗಿ ನೋಡು ಒಂದೊಂದ್ ವರ್ಷ
ನಮ್ ಚಾಲ ಆಗಲ್ಲ ನಮ್ ಆಟಾಟ ಜಲ್ದಿ ನಮ್ದ ನಮೂ ಚಾಲ ಆಗಿಲ್ಲ. ಹಂಗಂಗ ಚಲೋತ್ತ ನಮ ನಮ್ಮೂವು ಬೇರೆ ಇವರು ಬೇರೆ ಇತ್ತು
ಹ್ಮ
ಇಟ್ಟೆ ಆದ ಮತ್ತೆ.
ಗೊತ್ತಲ್ಲ.
ಇಬ್ರುದು ಪಿಟಿ ಮೇಡಂ ಪಿಟಿ ಸರ್ ಲೆವೆಲ್ ಸೇಮ ಆದ.
ಹೌದೌದು
ಅಂದ್ರೆ ಇಬ್ರದು ಮ್ಯಾಚಿಂಗ್ ಅದ ಕಲರ್ ಕಲರ್ ಮ್ಯಾಚಿಂಗ್ ಎಲ್ಲಾ ಮ್ಯಾಚಿಂಗ್. ಹ್ಮ್ ಹಂಗಾಗಿ ಆಕಿನ ಪುಟ್ಟಕನ ಹೂ ಅಂದಳು ಇನು ಇವನು ಹು ಅಂದನು ಆಯ್ತ್ ನಡ್ದ ಎಲ್ಲಾನ ನಮ್ಮೊಮ್ಮಿ ಚಟ್ ಆಗದು ಪಿ ಟಿ ಮೇಡಮ್ ತಿಲಏನಂದ್ರ ಈಗ ನಾ ಜಾಯಿಂಟ್ ಆಗೆನ ನಂದ್ರ ನಮ್ ಕಪ್ಪಿಗ ಒಬ್ರಗ್ ಜಾಯಿಂಟ್ ಮಾಡಸದು ಕಪ್ಪಗಿನು ಹ್ಮ್ ಹ್ಮ್ ಇನ್ನ ಅದ ಏ ಇವ ಇವ ಚೊಲೋ ಅದನ ನೋಡ್ ಇವಾ
ಹ ಹ ನಿಮ್ ರೂಮಿ ನಿಮ್ ರೂಮಿ ಅರಿಬೇಕತನಪ್ಪಾ
ನೀ ಹೋಗಿತಾನ ಹಂಗೆ ನಮ್ ರೂಮಿಂದ ಏನ್ ಕೇಳ್ತಿ ಹ್ಮ್ ಈ ಏನಯದ ಇದು ಕಪ್ಪಿದ ಜಾಯಿಂಟ್ ಮಾಡಸ್ಬೇಕತ್ತ ಒಂದ್ ಹೊಸ ಪೋ ಹಿಡ್ದಾರ ಯಾರಿಗ್ ಹಿಡಬೇಕು ಯಾರಿಗ್ ಹಿಡಬೇಕು ಅನ್ನೋಣ ಚಿಕ್ಕನ್ ಬಲಿಕಾ ಬಕ್ರ ಪ್ರದೀಪ್ ಚಿಗ್ಗಾವಿ
ಹಾ ಹಾ
ಚಿಕ್ಕಾನ ನೋಡ್ತಾನ ಹಗುರ್ಕೆಗೆ ಸಾಕಾಸಿಗೆಕ ಅಕ್ಕಿ ಚಾಲುವ್ ಮಾಡ್ಯಾಳ ಫಸ್ಟ ಅಕಿ ಚಾಲು ಮಾಡಿಲ್ಲ ಆಕಿನ ಅದ ಅದ ಗಂಗ ಚೂದ ಗಂಗಾ ಚುದಗಂಗಾ ಚುದಗಂಗಾ ಆಕಿ ಆಕಿ ಚಲೂ ಮಾಡ್ಯಾಳ ಅಕಿತರ ನೋಡ್ ಎ ಒಂದ ನಾಕೈಐದ ದಿನಗಣ ಏ ಈ ಕಪ್ಪಿ ಕೂಡ ಮೆಸೇಜ್ ಮಾಡ್ತಿ ಮಾಡಲ್ಲಾ ಪ್ರದೀಪ್ಗ ಎ ಕಪ್ಪಿಕೂಡ ಮೆಸೇಜ್ ಮಾಡ ಮಾಡಲ್ಲತಾ ಅಂದಳ ಅಕಿ ಏ ನಾ ಮಾಡದಿಲ್ಲ ತಂದಣ ಪಸ್ಟಿಗೆ ಒಂದ್ ವಾರ ಮಾಡಲ್ಲ ಏ ಇರ್ಲಿ ಫ್ರೆಂಡ್ಸ್ ಕ್ಯಾಜುವಲ್ ಫ್ರೆಂಡ್ಸ್ ಆಗಿರೋನಾ ಮಾಡ ಮಾಡ ಇದ ಟ್ವಿಸ್ಟ್ ಮಾಡ
ಹ್ಮ
ಆಯ್ತ ನನ್ ಪ್ರದೀಪುಸ ಕಾಸಿಗೆ ಅಕಿ ಹಾಕದೇ ಹಾಕಳ ಒಂದ್ ವಾರ ಇಗ್ನೋರ್ ಮಾಡ್ಯನ್ ಅಂದ್ರ ಮಾತಾ ಮಾಡಿಲ್ಲ ಒಂದ ಒಂದ ವಾರ ಒಂದವಾರ ಮಾಡಿದ್ ಮೆಸೇಜ್ ಆಕಿನು ಟಾಲೆಂಟೆಡ್ ಇವನು ಟಾಲೆಂಟೆಡ್ ಆಮೇಲೆ ಕತಿ ಬರ್ತದ ಅಂದ್ರರು ಸ್ವಲ್ಪ್ ಹೇಳ್ತನ ಸರ್ ಅಕ್ಕತಿ
ಹಾ ಹೇಳಲ್ಲ
ಅವನ್ ಏನೆದ ಆಯ್ತ ಅವನು ಯಾಕೋ ಮನಸ್ಸ ಕರಿಗಿ ಬಾಳ ಮೆಸೇಜ್ ಮಾಡತ್ತತಳತ್ ಮೆಸೇಜ್ ಮಾಡ್ಯನ ಅಕಿನು ಐ ಲವ್ ಯು ಅಂದ ಬಿಟ್ಟಾಳಾ
ನನ್ನಂಗ ಆತ ಈಗ ನಾನು ಇನ್ನ ಪ್ರೀತಿಸುತ್ತೇನೆ
ಹ್ಮ್ ಅಂದಾರ ಅಂದಾರ ಎಲ್ಲಾ ನಡದದ ಎಲ್ಲಾ